ಶ
ಕೆಳಸ್ತದ
ಏನ್ ಸ್ಕೂಲ್ ಹೋಗಿದ್ದೀವತ್ತು ವಿಚಾರ ಹೆಂಗಯ್ತು ನಿಮ್ದು ಹೊಸ ಸ್ಕೂಲ್ಗೆ ಹೋಗಿರೋದ್ ನೀವು
ಯಾರ ಸ್ಕೂಲ್ ಹೋಗಿದ್ದು
ನೀವು ಸರ್
ಯಾವ ಸ್ಕೂಲ್ಗೆ
ಸರ್ ನಿಮ್ಮದು ಮೈಸೂರಲ್ಲಿ ಸ್ಕೂಲು ಸೇರ್ಕೊಂಡಿದ್ದೀವಿ ಅಂತ ಹೇಳಿದ್ರಲ್ಲ
ನಾನ
ಹಾ
ಮೈಸೂರ್ ಸ್ಕೂಲ್
ಹೌದು
ಯಾವಾಗ್ಲೆ ಸ
ಟೆಂತಾನೆ ನೀವು ಇವಾಗ
ನಾನ ಸರ್ ನಾನು ಫೋನ್ ಫೋನ್ ಓನರ್ ಮಾತಾಡ್ತ ಇರೋದು ಫೋನ್ ಓನರ್ ಮಾತಾಡ್ತ ಇರೋದ ನು ಇಲ್ಲಾಕ ಹ ಕಾತ್ಲ
ಎಂತಲ್ಲಿ ಅಲೋ
ಎಳು
ನೀವು ಟೆಂತ್ ಅಲ್ಲಿ ಯಾವ್ ತರ ಓದ್ಬೇಕು ಅನ್ಕೊಂಡಿದೀರ ಈಗ ನೀವು
ಎಲ್ಲ
ಟೆಂತ್ ಅಲ್ಲಿ ಇವಾಗ ರ ಓ
ಟತ್ ಟೆಂತ್ ಅಲ್ಲಿ ಇರೋರ್ಗೆ ಕೊಟ್ಬಿಡ್ಲ ಫೋನ್
ಇಲ್ಲ ಇಲ್ಲ ನೀವು ಟೆಂತ್ ಅಲ್ಲಿ ಯಾವ್ತರ ರ್ಯಾಂಕಿಗಾಗ ಬಂದ್ರಿ ಹೆಂಗ ನೀವು ಅಂತ ನಾ ಕೇಳ್ತಾ ಇರೋದು
ಟತ್ ಟೆಂತ್ ಅ ಇರೋರ್ಗೆ ಕೊಡ್ತೀನಿ ಫೋನ್ನ ಮಾತಾಡ್ಬಿಡಿ
ಹ ಮಾತಡ
ಅವ್ರ ಅವ್ರ ಅವ್ರನೆ ಕೇಳ್ಬಿಡಿ ಹೆಂಗ್ ಹೆಂಗ್ ಮಾತಾಡ್ಬೇಕು ಏನ್ ಏನು ಏನ್ ಓದ್ಬೇಕು ಅಂತಿದರ ಏನು ಎತ್ಲ ಅಂತ ತಗೊಳ್ಳಿ ಸರ್ ಮಾತಾಡಿ ನಿಮ ಪ್ಲಾನ್ ಏನು ಓದ ಪ್ಲಾನ್ ನೋಡಿ
ಹಲೋ
ಯಾವ ಲೊಕೇಶನ್ ಬಂದ್ರೆಪ್ಪ ನಿಮ್
ಇಲ್ಲಿ ಬೆಟಳಿ ಮರಮ ದೇವಸ್ಥಾನ ಅಂತಲ್ಲ
ಹ್ಮ್ ಆ ಲೊಕೇಶನ್ ಬೈಂದ್ರೆ ಹಳ್ಳಿ ಮರ ಅ ಅಲ್ಲೇ ಸ್ಟಾಪ್ ಮಾಡಿದರೆ
ನಿಗೆ ಎರಳ ನಿಮಸ ಕ್ಕಾ ಸರಿ ಹೇಳಿ ಬಾಳ ಪ್ರಶಾಂತ ಮಾತಾಡ್ತನಬ್ರು ಹಲೋ ಮಾತಾಡ್ರದು ಹ ಹಲೋ ನ ಲೆಟರು ಒಡೆಯಾಗಟ ಕಿಿ ಹಡಯ್ತು ಏಳು ಸಾವಿರ ಏಳು ಸಾವಿ
ಸ ಟೆಂತ್ ಅಲ್ಲಿ ಯಾವ್ದ
ಹ ನಿಲ್ಂತಲ್ಲಿ ಯಾವ್ ತರ ನಾವು ಒಂದ ನಾನವ್ರ ಮೇಲೆ ಫಸ್ಟ್ ಕ್ಲಾಸ್ ಬರ್ಬೇಕು ಅಂತ
ಫಸ್ಟ್ ಕ್ಲಾಸ್ ಸಾಕು
ಹ ಅದ್ರ ಮುಂದ ಕಿನ್ಯಾವಧಿ ಇದ್ದಾರಸ ಅದೇ ಲಾಸ್ ಅವಲ್ಲ ಸ್ಟ್ ಕ್ಲಾಸ್
ಹ
ಹ್ಮ್ ಡಿಸ್ಟಿಂಕ್ಷನ್ ತಗಿಬೇಕು ಅಂತ
ಹ್ಮ ಹ್ಮ
ಐನೂರು ಚಿಲ್ರ.
ಹ್ಮ
ಹ್ಮ್ ಕನ್ನಡ ಮೀಡಿಯಂ ಆಗಿ ಹ್ಮ ಹೂ ಹೂ ಸ್ಪೀಡ್ ಬಿಡ್ಬಿಟ್ಟಿದರೆ ಕನ್ನಡ ಮೀಡಿಯಂ್ ಆಗಿ
ಎಷ್ಟು ತೆಗಿಬೇಕು ಅ
ಎ ಆರ್ನೂರು ಆರ್ನೂರು ತೆಗಿಬೇಕು ಅಂತ
ಸರ್ ನೀವು ಕನ್ನಡ ಸ
ಸರ್ ನೀವು ಕನ್ನಡ ಸ ಕನ್ನಡ ಸಬ್ಜೆಕ್ಟ್ಲಿ ಎಂಬತ್ತಕ್ಕೆ ಎಂಬತ್ತತ್ತು ತಗಿ ಬೇಕು ಅಂತ ನೂರಕ್ಕೆ ನೂರ್ ತಗಿಬೇಕು ಸ ಎವಳಿಷ
ಡಬ್ ಡಬಲ್ ವಯ್ಸ್ ಕೇಳಿಸತೈತೆ ನಿಮ್ಗೆ
ನಿಮ್ಗ ಇಲ್ಲ
ಸಿಂಗಲ್ ತಾನೇ ಕೇಳಿಸ್ತ ಇರೋದು
ಸಿಂಗಲ್ ತನ ಕೆೇಳಸ್ತಿ ಇರೋದು ಹ
ಅದಕ್ಕೆ ಕೇಳಿದೆ ನಮ್ಮ ಹತ್ರ
ಅದಕ್ಕೆ ಕೇಳಿದೆ ನಮ್ಮ ಹತ್ರ ಇಲ್ಲಿ
ಬ್ ಡಬರ್ ಕೇಳಸೈತೆ ನನ್ ಮಾತಾಡಿ
ಡಬ್ ಡಬಲ್ ಕೆೇಸ್ತೈತೆ ನಾನ್ ಮಾತಾಡಿದ್ದು ನನ್ಗೆ ಕೆೇಳಿಸತೈತಿ
ಸರಿನಾ
ಸರೀನಾ
ಹಹೂ ಹೂ ಅಗರ ಮಳೆ ಒಳ್ಳೆಯ
ಮಳಲ್ಲ ಮಳೆ ಹಳಿಯವರು ಒಂಟೋರ ಅವರು
ಹ ಊರಿಗೆ
ಊರಿಗೆ ಹಾ ಊರ್ಗ ಉಂಟರು ತಪ್ಪು ತಿಳ್ಕೊಬೇಡಿ ಹೇಳ ಬಸ ಏ ಬೇರ ಅವ್ರೆ ಹ
ಒಬ್ಬರೇ
ತಿಂಗಳ ಪುರ್ಕೋದಾನೆನ್ನ ಹೂ ಅಲ್ಲಿಂದ ಎಪ್ಪ ನೋಡ ಮಾಡಿ ಅಂತ ಹ ಹಂಗೆ ಅಂದ ಯ್ ಯೋಲಿಷಾ ಹೊರವ್ರ ಇಲ್ವಾ ಶಿವರಾಜ್ ಕುಮಾರ್ ಅವರು ಇಲ್ಲಿ ಯಾರ ಬುಂಡೆ ಬುಂಡೆ ಮಾಡಸ್ಕೊಂಡು
ಇಲ್ಲೇ ಇದರ
ಹಾ
ವಿರಾಟ್ ಕೊಹ್ಲಿ ಅವರು
ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅವ್ರು ಇಲ್ಲಿ ಅವರ
ಅಜ ರಾವತೋ
ಹಾ ಅದೇ ಇಲ್ಲಿ ಅವರ ಪಕ್ಕದಲ್ಲಿ ಅವರ ಹೂ ವಿರಾಟ್ ಕೊಹ್ಲಿ
ಆಗಿದ್ರೆ ಸರಿ ಬಿುಡಿ
ಅಕ್ಕ ಹೇಳಿ ಕೊಡಂ
ಹ ಏನಿಲ್ಲ
ಇದನಿಲ್ಲ ನೀೇನ್ ಸಮಾಚಾರ ನೀ ನೀಮೇ ಹಳ್ಬೇಕು
ಹಾ ಇವಾಗ ಅವಾ ನಿಮ್ ಸ್ಕೂಲಲ್ಲಿ
ಏನ್ ಸಾ
ಆ ಗೇಮು ಯಾವ್ದು ಆಟಗೀಟ
ಇನ್ನೂ ಇಲ್ಲ ಇನ್ನು ಕೋರ್ಟ್ ಪರಿಶೀಲ ಬರಿಸ್ತಾರಂತೆ ನಾಳೆ ನಳಿದ್ದು.
ಹ್ಮ್.
ಆಮೇಲೆ ಥ್ರೋಬಾಲು ಇಲ್ಲ ಕಬಡ್ಡಿ ಏಡ್ ರಲ್ಲಿ ಒಂದು ಯಾವ್ದಕರೆ ಹೆಸರ ಕೊಡ್ತಾರೆ.
ಅದು ದಿನ ಬೆಳಿಗ್ಗೆ ಸಾಯಂಕಾಲ ಟ್ರೈನಿಂಗ್ ಮಾಡ್ತಾರೆ.
ಹ.
ಹ. ಆಮೇಲೆ ಮಾರ್ಚ್ ಯಾವಾಗಲೂ ಹೇಳ್ತಾರೆ ಆಗಸ್ಟ್ ಟೊ ಸೆಪ್ಟೆಂಬರ ರೊ. .
ಹ್ಮ್.
ಆಗ ಹೋಗಿ ಫೈನಲ್ ಆಡೋದು.
ಹ್ಮ್ ನಿಮ್ಗೆ ಯಾವ್ದ್ ಇಷ್ಟ.
ನಮ್ಗ ಯಾವ್ದು ವಿಷ್ಟ ಇಲ್ಲಾ ಸ. ಕ್ರಿಕೆಟೋ ಕ್ರಿಕೆಟೋ. ಹ ಕ್ರಿಕೆಟ್ ಒಂದ ಆಡ ಹ್ಮ್ ಕ್ರಿಕೆಟ್ ಒಂದ ಆಡ್ತೀವಿ.
ಹ್ಮ್ ಚೆನ್ನಾಗಿ ಆಡ್ತಿರಲ್ಲ.
ಹಾ ಏನೋ ತಾಕ್ ಮಾಡಟ್ಗಾಡ್ತೀವಿ ಸ.
ಹಾ ನಡೆಸ್ತಾರೆ ಹಾಗ ಆದರೆ ಪೀಟ್ ಸ್ಕೂಲಲ್ಲಿ.
ಏನು ಸ.
ಇವಾಗನಾ.
ಪಿ ಟಿ ಮಾಸ್ಟರ್ ರು.
ಹಾ. ನಮ್ಮ ಸ್ಕೂಲಲ್ಲಿ ಅವರೇ. ಪಿ ಟಿ ಮಾಸ್ಟರ್ ರು.
ಹಾ ಆದ್ರೆ ಎಲ್ಲಾ ಕೊಡ್ತಾರೆ ಅಲ್ವಾ.
ಏನ್ ನ ಎಲ್ಲ ಕೊಡೋದು. ಹೇಳಿಕೊಡುತ್ತಾರೆ ಹಾ ಎಲ್ಲಾ ತರದದಲ್ಲಿ ಹೇಳ್ಕೊಡ್ತಾರೆ.
ಇವಾಗ.
ಹಾ.
ಹ ಆ ಇವಾಗ. ಕೆಲ ನೀವೇ ತಕೋ . ಒಂದ ನಿಮಿಷ ಅವ್ರ ಏನಾದ್ರು ಕೊಡಬಹುದ.
ಏನ್ ಕಟ್ ಕಟ್ ಆಯುತಿದೆ ಸರ್ ಕೇಳಿಸತ್ತಿಲ್ಲ. ಕೇಳಿಸ್ತಿದೀಯಾ . ಹಾ ಹೇಳಿ.
ಆ.
ಹೇಳಿ ಏನು ಅಂದ್ರಲ್ಲ. ಇವಾಗ ಇವಾಗ ಹ ಹ್ಮ. ಬದ್ನಕಾಯ ಹ .
ಹ .
ಎಲ್ಲ ಅಲ್ಲೇ ಅಲ್ಲೇ ಕೋಡ್. ಇಪ್ಪ ರಟಂಗ್ದು ಎಲ್ಲಾ ಅಲ್ಲೇ ಕೊಡ್ತಾರೆ. ನಾ ಗೊತ್ತರ ಇವ . ಹಾ ಹೇಳಿ ಕೊಡ್ತಾರೆ . ಹಾ ಚೆನ್ನಾಗಿ ಹೇಳ್ ಕೊಡ್ತಾರೆ ಹ್ಮ್. ನಂದ ಸುಮಾರಾಗಿತಿ ಇನ್ನ ಯಾವ ತರ ಹಳ್ಕೊಡ್ಬೋದು. ಅವರ ಹೇಳ್ಕೊಡ್ತಾರೆ ಸರ್ ನಾವು ಕೇಳಿಲ್ಲ ಸಾರ್. ಹ್ಮ್.
ಅಂದ್ರೆ ಕ್ರಿಕೆಟ್ ಒಂದ್ ಇಷ್ಟ ನಿಂಗ.
ಹಾ ಕ್ರಿಕೆಟ್ ಒಂದು ಊ ಎ ಸರಿಯಾಗ್ ಮಾಡ್ತರ ಹ ಊಟ ಎಲ್ಲ ಪರವಾಗಿಲ್ಲ ತರಿಯಾಗ ಮಾಡ್ತಾರೆ
ಏನ ಸಾಕದ ಚೇಂಜೆಸ್ ಊಟದಲ್ಲಿ ಹ
ಏನ್ ಚೇಂಜಸ್ ಇಲ್ಲ ದಿನ ಚೇಂಜಸ್ ಇರುತ್ತೆ
ದಿನಾ ದಿನಾ ಅಂದ್ರೆ ಮ್ಯಾಮ ಸೋಮವಾರ ಮಂಗಳವಾ
ಹಾ ಆ ತರ
ಗು
ಹ್ಮ್
ಇವಾಗ ಆರ್ ದಿನನುವೆ ಯಾವ್ ಯಾವ್ ತರ
ಬುಧವಾರ ಬಾತು ಶನಿವಾರ ಪುಳಿಯೋಗ್ರೆ
ಅಂದ್ರೆ ಇವಾಗ ಸೋಮವಾರ ಏನ್ ಕುಪ್ತಾರೆ
ಅನ್ನ ಸಾಂಬಾರ್ ಮೊಟ್ಟೆ ಫಸ್ಟ್ ಬೇಳೆ ಸಾಂಬರು
ಅಂದ್ರೆ ಬೇಳೆ ಸಾಂಬರ ಅಂದ್ರೆ ಏನತಿ
ತರಕಾರಿ ಸಾರು ಹಾ ಸರ್ ತರಕಾರಿ ಬೇಳೆ ಎಲ್ಲಾ ಹಾಕ್ ಮಾಡ್ತರೆ
ಹಾ ಇ ಪ್ರತಿ ಒಂದು ಆಗ್ತಾರೆ
ಹಾ
ಹ್ಮ್ ಹ್ಮ್ ಚೆನ್ನಾಗ್ ಮಾಡ್ತಾರೆ ರ
ಶನಿಗಾರ ಮಾತ್ರ ಶನಿವಾರ ಹುಳಿಯನ್ನ
ಹ ಅಪ್ ಚೆನ್ನಾಗಿರುತ್ತಾ
ಹಾ ಚೆನ್ನಾಗಿರುತ್ತೆ
ವಾ
ಮನೆ ತಪ್ಪೋಗಲ್ಲ ಅಲ್ಲೇ ಕೊಡ್ತಾರೆ
ಹ ನೀವೇನ್ ಹೊರಗಡೆ
ಹ ಅಲ್ಲೇ ಅಲ್ಲೇ ಸ್ಕೂಲ ಅಲ್ಲೇ ಹಾ ಏನೇರುವೆ ಹ್ಮ್
ಎಾದೂ ಸ್ಕೂಲಲ್ಲಡ್ತೀರಾ
ಹ ಸ್ಕೂಲಲ್ಲಿ ಕೊಡ್ತಾರ ತಿಂತಾರ ಯೋ
ಅಕ್ಕೂ ಎಲ್ಲ ಇವಾಗ ಒ ಕ್ಲಾಸ್ ಒಳಗಡೆನೆ
ಹೊರಗಡೆ ನೋಡ್ಕೊಳ್ಳಿ ಸರ್ ಇನ್ನೊಂದು ಅರ್ಧ ಗಂಟೆ ಮಾಡ್ತೀನಿ ಬಿಡಿ ಸರ್ ನಾನೇ ಬತ್ತೀನಿ ಆ ಕಡೆ